ಹ್ಮ ಅಲ ಹಲೋ ಹಲೋ ನೀ ಹಾಡ ಹಡ್ಬಡವ ಮಾತಾ
ಎಕ್ಕಾ
ಹ ಹಾ
ಹಾ
ಅಗಳ ಏನ ಹೇಳಾಕತಿದಿ ಹಂಗೆ ಬಿಟ್ಟೆ ಏನಂತ ನಿಮ್ ತಂಗಿ ಕಾಲೇಜ ಏನೇನಂದ್ಲು ಏನ್
ಫೈನಲಿ ಹೂ ಅಂತ ಅಂದಾಳ ಹಾಕಂಗ ಹಾಕ್ ಕ್ರಿ ಮತ್ತತ್ ನೋಡ ಮತ್ ಆಮೇಲೆ ತಗಯಕ್ ಬರತ್ತ ಅಂತಂದ್ರ ಹಾಕ ತ್ರಿ ಅಂತಂದು ನೀಟ್ ಎಕ್ಸಾಮ್ ದ ರಿಸಲ್ಟ್ ನೋಡ್ಕೊಂಡ್ ಆಮೇಲೆ ತೆಗಕ್ ಬರುತ್ತಲಾ
ಹ್ಮ್
ನ
ತಗ್ಯಾಕ್ ಬರುತ್ತ ಅಂತಂದ್ರೇನು ಈಗ ಮಾಕ್ ಕೋಣಂದ ಬಿಡ್ತಾರಾ
ಹಾ
ಅಂದ್ರ ಅದ್ರೊಗ್ಗೆ ನನ್ಗ್ ಯಾವ ಕಾಲೇಜ್ ಸಿಗ್ಬಹುದು ಅನ್ನೋದಕ್ ಹೊಂದ್ ಬಿಡ್ತಾರ
ಹ್ಮ್
ಅದ್ರಾಗ ನೀ ಎಡಿಟ್ ಮಾಡ್ಬೋದು ಅನ್ಸತ್ ಮಾರ್ಕ್ರೌಂಡ್ ಬಿಟ್ಟಾಗ
ಹಾ ಅದ್ ಮಾಡ್ಬೋದು ನಾ ಆಕ್ಚುಲಿ ನಮ್ಮ ಮಾವಾಗ ಬಾಳ್ ಜೀವತಿನ ಆಗತ್ತ ಅವಾಗ ವೆಹಿಕಲ್ ತಗಿ ತಗಿ ತಗಿ ಅಂತ ಯಾಕಂದ್ರೆ ಎಲ್ಲ ಅವನೇ ಮಾಡಾಕತ್ತ ಹ ಇಲ್ ಕಲ್ ತಗಿ ಅಂತನ್ ಬಾಳ ನಕತಿದ್ದೆ ನಾನ್ ಅದಕ್ ನಾವ್ ಅವಾಗ ಬಾಳ ಮಂದಿ ಕೈಯಲಿ ಮಾತಾಡ್ಸಿದ ನನ್ ಜೊತೆ ಇಲ್ ಕಲ್ಲೇ ಚಲೋ ಐತಿ ಕಾಲೇಜ್ ಎಜುಕೇಶನ್ ಎಲ್ಲಾ ಚಲೋ ಐ್ತ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಎಲ್ಲಾದ್ರೂ ಏಗೂ ಸಿಗಂಗಿಲ್ಲ ನಮಗ ಬಟ್ ಅಲ್ಲಿ ಎಜುಕೇಶನ್ ವೈಸ್ ಅದೇ ಚಲೋ ಐತ ಅಂತಂದೆಲ್ಲಾ ಇಲ್ಲಿ ಸ್ಟಾಫ್ ಗಳು ಬಹಳ ಜನ ಚಾರ ಕೇರ್ನು ಬಾಳ ಮಾಡ್ತಾರ ಚಲೋ ಐತೆ ಕರೆನೇ ಚಲೋ ಐತ ಕಾಲೇಜ್ ಎಜುಕಷನ್ ವೈಸ್ ಅಂತ ಚಲೋ ಐತಿ
ಹಾ ಮಾರ್ಕ್ ಒ ಣೆ ಅಷ್ಟೊ ತನಟ್ರಿಗೆ ನೀಟ್ ರಿಸಲ್ಟ್ ಬತ್ತಂದ್ರ ಇದು ಹಾಕ್ಲಕ್ ಯಕ ಫಸ್ಟ್ ಪ್ರಿಯಾರಿಟಿ ನೀಟಿಂದೆ ಕೊಡ್ಲಿ
ಅಷ್ಟೇ
ಹ್ಮ್ ಎಂಟರರ ಆಗ್ಲಿ ಅಂದ ಸುಮ್ನೆ ಮತ್ತ ಈ ಕಡೆ ಇದ್ನು ಇಲ್ಲ ಅದ್ನುೂ ಇಲ್ಲ
ಹ್ಮ್ ಮನ್ಯಾಗ ಕೊಡ್ಬೇಕತೈತ ಆಮೇಲ
ಹ್ಮ್ ಮತ್ತತ್ ಒಂದ್ ವರ್ಷ ಓದಿದ್ದು ವ್ಯರ್ಥ ಆಗ್ಬಾರ್ದು
ಹ್ಮ ನಮ್ಮ ಅಪ್ಪಾ ಅಂತ ಏ ಅಂದ್ಬಿಟ್ರ ಗೊತ್ತ ನಾ ಆಕಿ ಯಾವ್ದದಕ್ಕೂ ಅಲ್ಲ ಅಂದ ಅಂದ್ರ ಸುಮ್ಮ ಮದ್ವಿ ಮಾಡಿ ಕಳ್ಸಸ್ ಬಿಡ್ ಅಂದ ಅದು ಸಮಯ ಮಾತ್ ಅವರಿಗೆರಿಗೆದ ಹ್ಮ್ ಮತ್ ಅಲ್ಲಿಗೆ ಬರ್ತೈತಿ ಇಲ್ಲಿ ಈ ಸ ದಡ್ ಇಂಜಿನಿಯರಿಂಗ್ ಓದ್ಕೊಂಡ್ ಸೈಡಿಗೂ ಓದಾಕ್ ಒಲ್ಲ ಅಂತಾಳ ಹಂಗಂದ್ರ ಎನ್ಕ ಆಗ್ತ
ಹಾ ಹ
ಹಂಗ ಮಾಡಿದ್ರಂಗ ಅದಕ್ ನಮ್ಮಾ ಅಂಗಡಕತ್ರ ಇಲ್ಲ ಹಂಗ ಏನ್ ಇರಂಗಿಲ್ಲ ಇಂಜಿನಿಯರಿಂಗ್ ಮಾಡಿದ್ರ ಅ ಪ್ಪಂದನ ಇಂಜಿನಿಯರಿಂಗ್ ಮಾಡಿದವರು ಬೆಂಗ್ಳೂರೊಳಗೆ ಸೆಟ್ ಆಗ್ಬೇಕಾಗ್ತೈತಿ ನಮ್ಮೂರಿಗೆಾವತ್ತು ಬರಲ್ಲ ಹಾ ಹಂಗ ನಂಬೊಬ್ಬ ಅದೇ ಸಂಬಂಧ ನಾನ್ ಏನ ಅಂತೀನಿ ಇಂಜಿನಿಯರಿಂಗ್ ಮಾಡಿದವರು ಇಂಜಿನಿಯರಿ್ ಆಗ್ಬೇಕಂತ ಇಲ್ಲ
ಬೇರೆ ಕಾಂಪಿಟೇಟಿವ್ ಓದಿ ಆಗ್ಬೋದು
ಹಂಗನು ಮಾಡ್ತಾರ ಇಲ್ಲಾಂದ್ರ ಇದು ಬಿ ಟೆಕ್ ಆದ್ಮೇಲೆ ಎಂಟೆಕ್ ಮಾಡಿ ಅದನ್ನು ಗೌರ್ಮೆಂಟ್ ಜಾಬ್ ಮಾಡ್ಕೋಬಹುದು
ಹ್ಮ್
ಇಷ್ಟ ಬಾಳ್ವಾ ಬಿೀಟೆಕ್ ಓದಕ ಸಾಕಾಗಿರ್ತದ
ಹ್ಮ್
ಇನ್ನು ಅದು ಒಂದ್ ಮಾಡಿ ಅದ್ರಾಗ ನೀ ಏನಾದಾರೂ ರಿಸರ್ಚ್ ಮಾಡಿ ಅದೆಲ್ಲ ಏನ ಆಗ್ಲಾರ್ದು
ಹ್ಮ್ ಅದಕ್ಕೆ ಕೈಯಲ್ಲಿ ಐತಿ ಆಲ್ರೆಡಿ ಅ
ಹ್ಮ್
ಯಾಕಂದ್ರ ಎಮಟೆಕ್ ಟಫ
ಟಫ್ ಆಯ್ತು ಈವಾಗ ಗೌರ್ಮೆಂಟ್ ಎಕ್ಸಾಮ್ ಈಗ ಎಂ ಟೆಕ್ ಮಾಡಿ ಲೆಕ್ಚರರ್ ಆಗ್ಬೇಕ ಶಿಕ್ಷಕ್ ಬೇಕಂತಂದ್ರ ನಮ್ಕಿಿತ ದೊಡ್ಡ ದೊಡ್ಡೋರ ಇನ್ನ ಎಷ್ಟ್ ಜನ ಅದಾರ
ಹ್ಮ್ ಹೌದು
ಅವರೆೆಲ್ಲಾ ಬೇರೆ ಕಡೆ ಎಲ್ಲಾ ಏನು ಟೀಚಿಂಗ್ ಮಾಡಿ ಮಾಡಿ ಅವ್ರಿಗೆಲ್ಲಾ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿರ್ತದ
ಹ್ಮ್
ಅಂತರ್ ಜೊತೆ ನಾವ್ ಹೋಗಿ ಗವರ್ಮೆಂಟ್ ಎಕ್ಸಾಮ್ ಬರದು ಲೆಕ್ಚರರ್ ಆತನಿ ಅನ್ನೋದು ಸುಳ್ಳ ಅವ್ರ ಪ್ರೈವೇಟ್ ಕಡೆನೂ ಹೋಗ್ಬಹದು ಯಾಕಂತಂದ್ರೆ ಇವಾಗ ನೋಡ್ ಬಿಟೆಕ್ ದಾಗೆ ನಮಗ್ ಹೇಳಕ್ ಬರ್ತಾರಲ್ಲ ಆ ಟೀಚರ್ಸ್ಗೆ ಎಷ್ಟ ಐತಿ ಸ್ಯಾಲ್ರಿ
ಹ್ಮ್
ಮಿನಿಮಮ್ ಅಂದ್ರರು ನಲ್ವತ್ ಸಾವಿರ ಇರ್ತ ಸ್ಟಾರ್ಟಿಂಗ್
ಬಳ ಕಡಿಮೆ ಆತು ಇರ್ತೈತಿ ಫಿಫ್ಟಿ ಸಿಕ್ಸ್ಟಿ ಮಠ ಅಂತ ಇರತೈತಿ
ಸ್ಟಾರ್ಟಿಂಗ್ ಬಿಟೆಕ್ ಮುಗ್ಯಣನ ಯಾರ ನಲ್ವತ್ತು ಸಾವ್ರ ರೂಪಾಯಿ ಕೊಡ್ತಾರೆ ನೀ ಲೆಕ್ಚರರ್ ಹಂಗ ಹೇಳ
ಹ್ಮ್ ಹ್ಮ್ ಹ್ಮ್
ಎಕ್ಸ್ಪೀರಿಯನ್ಸ್ತ್ತ ಅಂದ್ರೆ ಬತ್ ಜಾಸ್ತಿ ಇರ್ತದೆದ
ಹ್ಮ್
ಅದು ನಾವ್ ಹೆಂಗ ಹೆಂಗ ಇದು ಏನೋ ಟೀಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ
ಹ್ಮ್ ಅದು ಕರೆನೆ
ಚವರಿ ಇರ್ತದಾ
ಹು
ಯಾವ್ದದ ಇದ್ರೆ ಏನ್ ಕೆಟ್ಟಿಲ್ಲ ನಾವ್ ನಮ್ಗೆ ಇದು ಹಿಂಗ ಹೇಳ್ಕೊಳಕ್ೊಂತರ ಆ ಅಂತ ಅನ್ಕೊಂಡ್ರೆ ಮತ್ತೆ ಏನ್ ಮಾಡಕ್ ಆಗಲ್ಲ
ಅೇ ದೀಪಾನ ಅಂತ ದೀಪಾನೇ ಧೈರ್ಯ ಮಾಡ ಹೋಗಳ ಗೊತ್ತ ಅವ್ರ ತಂಗಿ ಎಮ್ ಬಿ ಬಿ ಎಸ್ ಅಕ್ಕಿ ನರ್ಸಿಂಗ್ ಮಾಡಕತ್ತಲ
ಹಾ
ಹಂಗ್ ಅನ್ನಿಸಲಿ ಫಸ್ಟ್ ಫಸ್ಟ್ಿಗೆ ನಾವಾದ್ರು ಅಂತಿದ್ವಲ್ಲಾ ಹಂಗ್ ಅನ್ನಿಸ್ತೈತ ಸ್ಟಾರ್ಟಿಂಗ್ ಬಿುಟ್ಟಿೋಗ್ ರಿಯಾಲಿಟಿ ಗೊತ್ತಾದ್ಮೇಲೆ ಹಂಗ ಏನ್ ಅನ್ಸಂಗಿಲ್ಲಾ
ಅವ್ರ ತಂಗಿ ಏನ್ ಮಾಡಕತ್ತಲ್ಲ ಎಂ ಬಿ ಬಿ ಎಸ್
ಏನ್ ಮಾಡಾತಾಳ ಏನೋ ಗೊತ್ತಿಲ್ಲ ಇಲ್ ಬೆಂಗ್ಳೂರಾಗ ಅದಾವಳ ಏನ ತಿಲ ಒಟ್ಟು ಎಂ ಬಿ ಬಿ ಎಸ್ ಮಾಡಕತಾಳೆ
ನರ್ಸಿಂಗ್ ಹಾಕ್ತಿಯಲ್ಲ ಫಸ್ಟ್ ಇದು ಟಾಪ್ ಕಾಲೇಜ್ ಯಾವದೋ ನೋಡು ಅವೇ ಹಾಕು
ಹಾ ಅವವು ಫಸ್ಟ್ ಗೌರ್ಮೆಂಟ್ ಏನ ಅದಾವಲ್ಲ ಅವ್ನು ಹಾಕಿರ್ತೇನಿ ಟಾಪ್ ಅಂತಂದ್ರೆ ಅವ ಗೊತ್ತಾಗತಿಲ್ಲ ಟಾಪ್ ಯಾವದಾವ ಅಂತ ಒಂದು ಗೌರ್ಮೆಂಟ್ ಯಾವದೋ ಅವಹಕಾದ
ಕಡೆ ನಮ್ಮೂಊರ್ ಕಡೆ ಅಂತ ಹಾಕಿದ್ರೆ ಏನು ನಮ್ಮ್ೂರ್ ಕಡೆ ಅಷ್ಟು ಬಿ ಎಸ್ಸ ಸಿ ನರ್ಸಿಂಗ್ ಹೆಂಗಿರ್ತಾವ ಕಾಲಜಗ ಹೋಗಿ ಯಾವಾಗ ಬೇಕಾದಾಗ ಹೋಗ್ಬೋದು ಯಾವಾಗ್ ಬೇಕಾದಾಗ ಬರ್ಬೋದು ನಮ್ಮೂಊರಾಗ ಐತಿ ಬಿ ಎಸ್ ಸಿ ನರ್ಸಿಂಗ್ ಏನು
ಹ ಈ ಇಂತವೆೆಲ್ಲ ಹಾಕಲ್ಲ ಬಿಡು ಚಲೋ ಕಾಲೇಜ ಹಾಕ್ ಇವತ್ತು
ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಶಿವಮೊಗ್ಗ
ಹ್ಮ್
ದಾವಣಗೆರೆ ಒಳಗೂ ಚಲೋದಾವ ಕಾಲೇಜ್ಗಳು
ಹಾ ದಾವಣಗೆರೆ ನಂಗ ನಂಗ ಈ ಕಡೆ ಈ ಯಾರಂದು ನಮ್ಮ ಕ್ಲಾಸ್ ನಾಗ ಒಂದ ಇಷ್ಟ ಜನ ಏನ್ ಮಾಡ ಕೊಡುಗೊಳಗ್ ಮಾಡತರ್ ಮಾಡಿಿಕ ಕೇರೋಳಗಳು
ಹೌದ ಆ ಕಡೆ ಸೈಡು ಬಾಳ್ ಹತಾರ
ಹಾ ಒಬವ ಮಾಡಕತ್ತ ನಾವ ಎಷ್ಟು ಗೊತ್ತ ಲ್ಯಾಕ್ ಮ್ಯಲ್ ಬಂದೈತಂತ ಒಂದ್ ರ್ಯಾಂಕಿಂಗ್ ಆಮೇ ಕೊಡಗು ಮಡಿಕೇರಿಗಳು ಮಡಿಕೇರಿ ಕಾಲೇಜ್ ಇ ಅಲ್ಮಾಣ ಆತಾನ ಟ್ವೆಂಟಿ ತೌಸಂಡ್ ಅಂತ ಒಂದು
ಹ್ಮ್ ಹೌದು ನಮ ತಮ್ಮನ ಒಬ್ಬ ಮಾಡತನ ಹತ್ ಸಾವಿರ ಆದ್ರ ಕಾಲೇಜ್ ನ ಒಂದಸೊಲ್ಪ್ ಕಟ್ಟಸ್ಕೋತಾರ ಹೌದು ಇದಕ್ ಇನ್ಫ್ರಾಸ್ಟ್ರಕ್ಚರ್ ಅಂಗ ಕಟ್ಟಿಸಕೊತ ಹ
ಷ್ಟಂದ್ರೆ ನಡಿಯತೈತವಾನ್ ಕಷ್ಟ ಅಷ್ಟೇನ ಆಗಲ್ಲ ನಮ ನಮ್ಗೆನ ಒಟ್ ಏನೋ ಒಂದ ಲೈಫ್ನ ಏನೊಂದ್ ಸೆಟ್ಲರ್ ಆಗ್ತಾರಲ್ಲ
ಹ್ಮ್ ನಾಂದೇನು ಇಬ್ರು ಒಂದೇ ಫೀಲ್ಡ್ ಹತ್ತಿರಲ್ಲ ನಿಂಗಗು ಒಂದ್ ಸಪೋರ್ಟ್ ಸಿಕ್ಕಂಗ ಆತ್ತದ ಅಕ್ಕಿಗು ಒಂದ ನೀ ಇರ್ತಿ ಅಂತ ಅಂದ್ರೆ ನಿಮ್ದೊಂದ್ ಧೈರ್ಯ ಇರ್ತದಲ್ಲ
ಹ್ಮ್
ಇಬ್ರು ಒಂದೇ ಕಡೆ ಆದ್ರ ನಡಿತೈತಿ
ಹ್ಮ್
ಹ್ಮ್
ಹೆಂಗಿದ್ರು ನಾನ ಹಾ ಹ ಂದಕ ಏನಕ ಈ ಲಿಸ್ಟ್ ನ್ ನೋಡಕ್ ರೆಡಿ ಇಲ್ಲ ಲಿಸ್ಟ್ ಮಾಡ್ಕೊಡವ ಅಂತ ನ ಮಾಡ ಇಲ್ಲ ನಾ ಯಾಕೆ ಲಿಸ್ಟ್ ಮಾಡ್ಲದನ್ನ ಅಂತ ಎಟ್ಲೀಸ್ಟ್ ಇವಾಗ ಒಪ್ಕೊಂಡ್ರ ಒಕೊಂಡ ಹ್ಮ ಮಾಡುವ ಅಂತ ಇಲ್ಲಕ್ಕ ಅವ್ರದು ಹೋದ್ರು ಹೊರಗ
ಹಾ
ಹಾ ಹಾಕ್ಕಾ ಹೌದು ನಾಲದುು ಪೈಪ್ ಹೊಡದೈತ ಅಂತ ಹೆಂಗ್ ಹೊಡದೈತಿನ್ವ ಗೊತ್ತಾಗ್ಲಲಿಿಲ್ಲ ನಮ್ಗುದ ಫುಲ್ ನೀರೆಲ್ಲಾ ಚಲ್ಲವ ಅದುಕ
ನೀವು ನೋಡಿಲ್ಲನಾ
ನಡವಿ ಇಲ್ಲ ನೋಡಿಲ್ಲ ಮೋಟಾರ್ ಬಟನ್ಿ ಯಾವ್ದು
ಹ್ಮ್
ನೀವ್ ಒಮ್ಮಿಗ್ ಹೇಳಾತಾರಲ್ಲಿ ಮ್ಯಾಲ ನಿಂತ ಇದು ಅಕ್ಕ ಮೋಟರ್ ಬಟನ್
ಹಾ ಕ
ನೀವಾರ ನೋಡಾಕ್ ಪರಲ್ಲೇನ
ಅಕೆ ಚಿಂತಾಗ ಕೇಳಣ ಕತ್ತಾಳ ಇವ ಎದ್ದ ಬರಕತ್ತಲ್ಲ ನೋಡಿ
ಎಬ್ಡಿಷ್ ಕರ್ಕೊಂಡೋಗ್ ನೀನ ಅಂದ್ರೆ ಅದು ನೀರಿನ್ ಸೊಪ್ಪಳಾರ ಬಂದಾಗ ನೋಡ್ಬೇಕಲ್ಲ
ಪಡಂತ
ಹ ಮತ್ತೇನ್ ಸಮಾಚಾರ ಊಟ ಎಲ್ಲ ಆಗ್ಯದಲ್ಲ ಊಟ
ಬೇಡವಾ ಊಟ ಮಿ ಆ ಮು ಮು
ಯಾವಾಗ್ ಮಾಡದು ಟೈಮ್ ಎಂಟುವರಿ ಆಗ್ಯದ
ಹೋಗ್ತೀವಿ ಸತ್ ತಗೊಬರ್ಬೇಕು
ಹ್ಮ್ ನೀವೊಂದ ಅಲ್ಲಿ ಹೋಗ್ತರ್ಬೇಕಲ್ಲ ಹ್ಮ್ ಹ್ಮ್ ಏನು ರೊಟ್ಟಿನ ಚಪಾತಿನ
ರಾತ್ರಿ ಚಪಾತಿ ಕೊಡ್ತಾರ ಮಧ್ಯಾಹ್ನ ರೊಟ್ಟಿ ಕೊಡ್ತಾರ
ದಿನ್ನ
ಹಾ ಡೈಲಿ ಇವತ್ತು ಮಡಿಕೆ ಕಾಳ ಬಲ್ಲೇ ಹ ಮಡ್ಗಿ ಕಾಳ ಪಲ್ಲ್ಯೆ ಆಲೂಗಡ್ಡಿ ಪಲ್ಯ ಕೊಟ್ಟಿದ್ ನಾವ್ ಇನ್ನೆರ ನೆನ್ಸಿದ್ವಿ ಆಲೂ ಪಲ್ಯ ಯಾವಾಗ ಕೊಡ್ತಾರಪ್ಪವ್ರು ಅಂತಂದ್ರ
ಯಾಕಂದ್ರೆ ಇಲ್ಲೆಲ್ಲಾ ಪೀಜೊಳಗೆ ಹೆಂಗಂದ್ರರು ಒಟ್ಟ ಯಾವಾಗರ ವಾರಕ್ಕೊ ಒಂದ್ ದಿನ ಚಪಾತಿ ಇರ್ತದ ಹ
ಟೀಜೆ ಒಳಗಲ್ಲಲ್ಲವಾ ಇದು ಅಲ್ಲಿ ಕಖಾನಾವಳಿ ಇದ
ಹ್ಮ್
ಹ್ಮ್ ಕ ನವೇಳ ಚಲೋಯತ ನಮಗಂತು ಊಟ ಫುಲ್ಲ್ ಸಫಿಶಿಯಂಟ್ ಅನಸ್ತ
ಹ್ಮ್ ಹೊಟ್ಟೆ ತುಂಬಿ ಮುಕ್ಕೊ್ಬಿಡುದು ಊಟ ಮಾಡೇನ
ಇಲ್ಲ ಏನಂಗೆ ಆಕಲೆ ಬಾಳ್ ಜಾಸ್ತಿ ಗತೈತ್ಲಿ ನನ್ಗೆ ಯಾಕೇನ್ ಗೊತ್ತಿಲ್ಲಾ ಫುಲ್ ಬೇಾಸ್ರ ಬ್ಯಾಸ್ರಗೈತ್ ನನಗ ಹ್ಮ್ ಎದ್ದ ಹೇಳಕ್ ಮನ್ಸಗತಿಲ್ಲಲ್ಲಿ
ನೃತ್ಯ ಪ್ರದರ್ಶನ ಮಾಡಿ ನಿನಗೊಂದು ವಿಡಿಯೋ ಹಾಕ್ಲೇನ್
ಯಾವದು
ಯಾವ್ದಾರು ಮಾಡ್ತೀನಿ ಆಮ್ಮ ಪಪಾ ಚ ಅಪ್ಪಾಚ ಎ ಎ ನ ಅದ ಹಾಡುದ ಅರ್ತಾನೇ ಗೊತ್ತಿಲ್ಲ ನನಗ
ಹ ಅದ ಏನಾಗಿದ ಗೊತ್ತ ಏನದು ಯೋಗ ಏನ್ ಮುಗೀತ್ ನೋಡು ಅದಾದ್ಮೇಲೆ ನಾನು ಎದ್ದಂಗ ಲ್ಲ ನಂಗ್ ಕರೆಕ್ಟ್ ಐದು ನಲ್ವತ್ ಐದಕ್ ಎಚ್ಚರ ಆಗ್ತೈತಿ ಬಟ್ ನಾ ಬೆಡ್ ಬಿಟ್ಟ ಎದ್ದೇಳದ ಇವಾಗ ಏಳುವರಿ
ಎಚಅಂದ್ರೆ ಯತಂದ್ರರು ಸುಮ್ಮ್ೆದ್ದರ ಕುಂದೂರು
ಅದೇ ಹೆಂಗ್ ಗೊತ್ತು ಈಗ ನಂಗ್ ಮಕೊಂಡ್ ಮಕೊಂಡ್ ಮೈಕೈ ಬ್ಯಾನ್ ಆಗ್ಬೇಕೇಕ್ ನೋಡ ಅವಾಗ ಎದ್ದ ಹೇಳುದು
ಹ್ಮ್
ಅಂದ್ರೆ ಎದ್ದಾಡಕ್ ಮನ್ಸಾಗಕತಿಲ್ಲ ಅ ನ ಮೊದಲ್ ಬಾಳ ಹಿಂಗ್ ಫುಲ್ ಏನಂತಾರ ಹ್ಮ್ ಉತ್ಸಾಹದಿಂದ ಎದ್ದು ಓಡ್ಬೇಕು ಹೋಗ್ಬೇಕು
ಇರು ಇರು ಇರುವ ಒಂದ ನಿಮಿಷ ವಾಪೀಸ್ ಹಚ್ತೀನಿ ಹಂಗೇರು ಹಚ್ತೀನಂತ
ಹ್ಮ